ಹಾ
ಕುಬೇರ ಅವ್ರ ಎಲ್ಲ್ರೆ ತಾಕ
ಇಲ್ಲ ಬ್ರೋ ಲೈಬ್ರರಿ ಹತ್ರ
ಲೈಬ್ರೇರಿ ಹತ್ತರ ಇದ್ರಾ ಆರಾಮಿದ್ರಾ
ಹ್ಮರ ನೀವು
ನಾವು ಆರಾಮು ಊಟ ತಿಂಡಿ ಕಾಫಿ
ಏನ ಇಲ್ಲ ಅವ್ರ ಮೊಖ ಬಿಟ್ಟಿದ್ದೇನೆ ನಿಮ್ದ ಆಯ್ತಾ
ಲೈಬ್ರರಿ ಮ ಮುಕ್ಕೊ ಬಿ್ರ
ಹಾ ಮೊಕ್ಕ ಮಾಡೆ ಮಕ್ಕ ಮಾಡ
ಏನ್ ರಿ ನೀವು ಲೈಬ್ರರಿ ಓದಕ ಹೋಗಬೇಕ ಅಲ್ ಮಲಗ ಹೋಗ್ತೀರಾ
ತಲೆ ನೋವ್ತೈತ್ ಬ್ರೋ ಮಕ್ಕಂಡೆಅದಕ್ಕೆ
ತಲೆಗಾಯಚಟಾ
ನೀವ ಎಲ್ಲಿದ್ದೀರಾ
ನಾವವು ರೂಮ್ ಅಲ್ಲಿದ್ದ ಕುಬೇರ್ ಅವ್ರೆ ಇದು ನಿಮ ಪಿ ಜಿ ಬರೋಣ ನಿಮ ಪಿ ಜಿ ಬರೋಣ ಅನ್ಕೊಂಡಿದ್ದೆ ಏ ಈ ರೂಮ್ ಅಷ್ಟಪ್ಪಯತಿಲ್ಲ ಕಂಡ್ರಿ ಹೇಳ್ರಿ ಅದಕ್ಕೆ
ಹ
ಯಾಕ್ರೀ ಊಟ ತಿಂಡಿ ಎಲ್ಲ ಹೆಂಗಿರುತ್ತೆ
ಊಟ ತಿಂಡಿ ಹಾಗೆ ಇರುತ್ತೆ ಅಷ್ಟ ಗ ಚೆನ್ನಾಗಿರಲ್ಲ
ಎಷ್ಟಿದೆ ಹೇಳ ಫೀಸು
ನಾಕ್ ಸಾವಿರದ ಎಂಟುನೂರು ಹೊರಗಡೆ ಹಾಲಲ್ಲಿ ಫೋರ್ ಸೇರಿಂಗ್ಲ್ಲು ಮೇಲಿಂ ಬೆಡ್ಡು ನಾಕ್ ಸಾವಿರದ ಎಂಟುನೂರು
ನಾಕ್ ಸಾವರದ ಆರ್ನೂರು ನಾಕ್ ಸಾವಿರದ ಎಂಟ್ನೂರು
ನಾಕ್ ಸಾವಿರದ ಎಂಟ್ನೂರ ಹೊರಗಡೆ ಮತ್ತೆ ಫೋರ್ ಶೇರಿಂಗ್ ಮೇಲೆ
ಹಾ
ಮಿನಿಮ್ ಕೆಳಗಡೆ ಐದ ಸಾವಿರ
ಹೌದಾ
ಹಾ
ಊಟ ಒಂದ್ ಚೂರು ಚೆನ್ನಾಗಿಲ್ವೇನ್ರಿ ಊಟ ಮಾಡಕ್ ಆಗಲ್ವಾ
ಮಾಡಕ್ ಆಗುತ್ತೆ ಬ್ರೋ ಟಫಿನ್ ಸರಿಗಿರಲ್ಲ
ಹಾ
ಮತ್ತೆ ಒಂದೊಂದು ಟೈಮ್ ಬರೇ ಸಾಂಬ್ ಮಾಡಿದ್ದೇ ಮಾಡ್ತಿರ್ತಾರೆ
ಮಾಡಿದ್ದೆ ಮಾಡ್ತಿರ್ತಾರ ಅಂದ್ರೆ ಪಲಾವನೆ ಮಾಡ್ತಿರ್ತಾರ
ಹಲ್ಲ ಇದು ಮತ್ತೆ ನುಗ್ಗಿಯಕಾಯಿ ಸಾಂಬಾರು
ಹಾ
ಮೂರ ಹಂಗಿದ
ಹಾ
ಕಂಟಿನ್ಯೂ ಮಾಡ್ತಾರ ಅದನ್ನ
ಹೌದಾ ಬೇಜಾರಾಗುತ್ತಾ ಊಟ ತಿಂದು ತಿಂದು
ಏನ್ಯ ಆ ಕವನ್
ನಾ
ಹಾ ಅಲ್ಲೇ ಇರಿ ಬ್ರ ಇನ್ ಆಗ ಬರ್ತೀರಾ
ಏ ಇಲ್ಲ ಅಷ್ಟು ಖರ್ಚಕಣ ಯಾಕ ಇಲಿ ಸಟ್ ಆಯ್ತಲ್ಲ ಅದಕ್ಕೆ ಪಿ ಜಿ ಹೆಂಗಿರುತ್ತೋ ಏನೋ ಕಷ್ಟನ ಸ್ಟ್ರಗಲ್ ಆದಕ್ಕೆ ಕೇಳೋಣ ಅಂತ ನಿನ್ನ
ಇಲ್ಲ ಆದ್ರೆ ಅದಷ್ಟಗ
ಅಡ್ಜಸ್ಟ್ ಆಗುತ್ತಾ
ನಿದ ಡಿಫ್ರೆಂಟ್ ಅದ
ನಮ್ಮಟ ಹಾ
ಹೆಗಲ್ಲ
ಸ್ವಲ್ಪ ಡ್ಟರ ನ್ಸ್ಳ್ತಾ ಇ ಸ್ವಲ್ಪ ದೂರಾಗ ಕೇಳ್ತಾದೆ ಕ್ರೆ ಕುಬೇಾರ ಅವ ಹತ್ರದಲ್ಲಿ ಇಡ್ಕೋತಾರೆ ಸ್ವಲ್ಪ
ಅದೇ ಬ್ರ ತೆಗಣಿ ಹಾ ತಗತ
ಹಾ ಹಾ ಅದನ್ ಬಿಟ್ರೆ ಹ
ಇದ್ರಲ್ಲಿ ಇಷ್ಟ ಮಾದಾಡದು
ಹಂಗಲ್ರರಿ ಅವೆಲ್ಲ ಏನಿಲ್ಲ ಸುಮ್ನೆ ಇದನ್ ಹೇಳ್ತಿ ಕೇಳಿ
ಹಾ
ಪಿ ಜಿಗೆ
ಹಾ
ನಿಮ್ ಪಿಜಿಲಿ ತಗಣ ಇದ್ದಾವ ಹಂಗಾರಾರೆ
ಹಾ ಇದಾ
ಹ ಏನು ಮಾಡೋ್ರ ಹೆಂಗಾದ್ರ ಕಷ್ಟ ಆಗತ್ತಲ್ಲ ನಿಮ್ದು ವಿಕ್ರಮ್ ಜಿನ ಯಾವ್ದದು
ಸಿ
ಹಾ
ವಿಕ್ರ್ ಬಾಷ್ಪೀಜಿ
ಹೌದೇ ಅದ ಹಂಗ ಕಸ್ಟ್ ಆಗತ್ತಲ್ರಿ ಅಂಗ್ರ ಬೇರೆ ಕಡೆ ನೋಡ್ಕೋಬೇಕಕ್ ನಾವು
ಮಸೀನಲ್ಲಿ ನೋಡ್ಕೊಂಡ್ರೆ ಬೇರೆ ಅಲ್ಲಿಲ್ವಾ
ಇಲ್ಲ ಯಾವ್ದೂ ಇಲ್ಲ ಬಿಡ್ರಿ ಅದಕ್ಕೆ
ನೋಡ್ಕಳ ಮತ್ತೆ ಒಂದ್ ಸ ಅಂದೂ ಆಗಿದೆ
ನೋಡ್ಬಕ್ ನೋಡ್ಬಕ್ ಅಂತ್ರಿ ಹೆಂಗಾರ ಹ್ಮ
ನೋಡಿ ಬೆ ಎಷ್ಟಡ ಸಿ ಕಷ್ಟ ಆಗ್ಕ್ಗೆ
ಅಲ್ಲಿ ಚಂದ್ರ ಅಲ್ಲೇ ಒಟ್ ಕಡೆ ಹೋಣ ಅನ್ಕೊಂಡಿದ್ದ ಅಲ್ಲಿ ಹಂಗ ಇರ್ತಾವ್ರೀ
ಅಲ್ಲಿ ಸ್ವಲ್ಪ ಕಾಸ್ಟ್ಲ್ದ ನೀ
ಹಾ
ಸ್ವಲ್ಪ ಕಾಸ್ಟ್ಲಿ ಇರ್ತಾವಲ್ಲಿ
ಕಾಸ್ಟ್ಲಿ ಅ್ರ ಎಷ್ಟ ಇರ್ತಾವ ರೀ
ತ ಮಯಸ
ಮಿನಿಮ್ ಅಂದ್ರೆ ಐ್ ಸಾವರ ನಂತ್ರ
ಹಾ
ಹೆಂಗ್ರೀ ಸರ್ವೇ ಆಗೋದ ಮತ್ತೆ
ಹೋಗ್ ಬಾರಿ ಒಂದ್ಸರಿ ನೋಡ್ಕೊಂಡ್ ಬರ್ರಿ
ಬೆಂಗಳೂರೊಳಗೆ ಹೆಂಗೆ ಸರ್ವೆ ಆಗೋದು ಅಂತ.
ಸರ್ವೇವ್ ಆಗಬೋದು ಆರಾಮ್ಸ ನಿಮ್ಗೆ ಎನ್ ಕಷ್ಟ ಏನ ಆಗಲ್ಲ. ಪಳಗರೆ ಹುಲಿ ನೀವು.
ಕಷ್ಟ ಸುಖ ಅಂತೀರ ಕಷ್ಟ ಅಂತಿರಾ.
ಏನಕೆ ಕಷ್ಟ ಇಲ್ಲ ಬರರು ನಿಮ್ಗೆ ಆರಾಮ್ಸ ಹೊಡಿತೀರಾ
ಹ ನೀನೊಬ್ಬ ನೀನು ನನಗಿಂತ ಪುಲ್ ಸ್ಟ್ರಗಲ್ ಆಗಿದೆ ನೀನೊಬ್ಬ.
ಮರ ಮಾರ್ಕೆ
ಸ್ಟ್ರಗಲ್ ಇಸ್ ಏ ರಿಯಲ್ ಕಂಟ್ರಿ ಕುಬೇರವ್ರೇ ನಿನ್ ಇತರ ಟ್ರೇಡಿಂಗ್ ಗಿಡಿಂಗ್ ಮಾಡಿ ದುಡ್ಡು ಗಿಡ್ ಮಾಡಿ ಒಂತರ
ಮತ್ತ ಹೇಳಿಂಗಗೆಲ್ಲಿ ಎಏಲ್ಲ ಇಲ್ಲ ಮುಂಡ ಹೊಚ್ಚೊಂಡ ಹುಟ್ಟ ಅವ್ರಲ್ಲ
ನಿಮಗೆ ಏನಾರು ಆಯ್ತ್ ಏನ್ರೀ ಆತರ.
ಹ್ಮ್ ಆಯ್ತಲ್ರರಿ ಜಿಯೋ ಪೇಮೆಂಟ್ ಬ್ಯಾಂಕ್ ಬ್ಲಾಕ್ ಆಯ್ತಲ್ಲ
ಮತ್ತ್ ಅದ ಯಾವ್ದೋ ಇನ್ನೊಂದು ಯಾವ್ದೋ ಮರನಳ್ಳಿ ಬೆಂಚ್ ಅದು ಅದ್ ಯಾರದು.
ಅದು ನಂದೇ ಅದೇನಾಗಿಲ್ಲ. ಅದು ಮೆಸೇಜ್ ಬಂತ ಅದು ಸೈಬರ್ ಪೋರ್ಸ್ ಕಡೆಯಿಂದ.
ಹಾ
ಅವಾಗಿಂದ ಸ್ಟಾಪ್ ಮಾಡ್ಬಿಟ್ಟೆ ಆವಾಗಿಂದ ಏನು ಪ್ರಾಬ್ಲಮ್ ಆಗಿಲ್ಲ.
ಹಾ
ಇನ್ನೊಂದ್ ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಸಾವಿರದ ಏಳ್ನೂರ ಐವತ್ತು ರೂಪಾಯಿಯತ ಫ್ರೀಜ್ ಐತ ಮಾಡಲ್.
ಹೌದೆ
ಹಳ ಅದನ್ನು ಬಿಟ್ಟೆ
ಹಾ ಹಾ
ಇ ಏರ್ಟೆಲ್ ಪೇಮೆಟ್ ಬ್ಯಾಂಕ್ ಅಂತ‌ ಡೈಲಿ ಒಂದೇ ಟ್ರಾನ್ಫರ್ ಮಾಡ್
ಜಿಯೋ ಪೇಮೆಂಟದು ಏನಾಯ್ತು
ಈ ಪೇಮೆಂಟ್ ಇದ್ ಆಯ್ತ ಅದು ಲಾಕ್ ‌ಅಯ್ತು ಕ
ಹೌದಾ
ಅಮೌಂಟ್ ಅದ್ರೊಳಗೆ ಕಳಸ್ಬೋದು ತೆಗಯಕ್ಕ ಆಗಲ್ಲ.
ಹಂಗೆ ದುಡ್ಡಿ ಇದ್ರೆತಾನೆ ಆಗೋದು ಅಂದರೆ
ಹ್ಮ ಮೂರ್ ಮುನ್ನೂರು ರೂಪಾಯಿ ಇಗ್ಬಡ ಹೋದ್ರಲ್ಲಿ
ಅದೇ ಏನ ಮಾಡಕ್ ಬಳಸ್ಕೊಂಡ್ರ ಇಲ್ವೌ.
ಎಲ್ಲಿ ಅ್ರ ಫ್ರೀದ್ ಆಗ್ಬಿಟ್ಟತ್ ಅದು ಬೇಕು ಓಪನ್ ಮಾಡ್ಂದ್ರೆ ಪೊಲೀಸ್. ಪೋಲಿಸ್ ಸ್ಟೇಷನ್ ಗೆ ಹೋಗರಪ್ಪ ಅಂತ ಹೇಳತ್ತಿದ್ದೀವಿ.
ಹಲೋ ಕೇಳು ಸರ್ ಈ ಹಿಂಗಿಗ್ ಇತ್ತು ಹಿಂಗ್ ಮಾಡ್ದ್ ನಮ್ದೇನ್ ತಪ್ಪಿದೆ ಸರ್ ಅನು.
ಹ್ಮ್ ಅಕ್ಕಣ ಯಾರತ್ತೀರ ಮಾಡಿದ್ದು
ಹಾ
ಅವನ್ ನಂಬರ್ ಕೊಡು ಏನ್ ಕ್ಯಾಮ್ ಏನ್ ಮಾಡ್ತರಿ ನ ಅವನ್ ತಕೊಂಡು ಕೇಸ್ ಮೂರ್ ಸರ್
ಏ ಸರ್ ಅದು ಸ್ಕ್ಯಾಮ್ ಅಲ್ಲ ಸರ್ ಟ್ರೇಡಿಂಗ್ ಅನ್ಬೇಕ್ ಅವಾಗ.
ಹ್ಮ ರೆಡಿ ಮಾಡ್ತಾರೆ ಅದು ಇಟ್ಕೊಂಡೆ ಟ್ರೇನಿಂಗ್ ಮಾಡ್ತರೆ ಅದ್
ಅಥವಾ ನೀನು ಇದ್ರಲ್ಲಿ ಏಂಜಲ್ ಒನ್ ಇಂಥ ಟ್ರೇಡಿಂಗ್ ಆಪ್ ಅಲ್ಲಿ ಇಂಟ್ರೊಡೆವ್ ಮಾಡು.
ಅಂದ್ರೆ
ಈ ಏಂಜಲ್ವನ್ನು ಅಥವಾ ಇನ್ನೊಂದ ಯಾವವುದೋ ಗ್ರೋಹ ಆಪ್ ಎಲ್ಲ ಇದಾವಲ್ಲ.
ಹಾ ಹಾ
ಯಾವ್ದಾದ್ರು ಸ್ಟಾಲ್ ಪರ್ಚೇಸ್ ಮಾಡಿ ಇಂಟ್ರ ಡೇ ರೆಡಿ ಮಾಡ್ಕೋ.
ಹ್ಮ
ಮಾಡ್ಕೊ ಅದೇನಾರ ಒಂಚೂರು ಐಕ್ ಆದಾಗ ಸೇಲ್ ಇಟ್ಬಿಡು ಅಷ್ಟೇ ಮುಗೀತು.
ಅದೆಲ್ಲ ಗೊತ್ತಾಗಲ್ಲ ಬ್ರೋ ನಂಗೆ ಐಡಿಯಾ ಸಿಗಲ್ಲ.
ಬಟ್ ಅದು ಸ್ಟ್ರಗಲ್ ಇದ್ಯಪ್ಪಾ ಅದು ಯವಿ ಹೊಡ್ತ ಬೀಳತವ್ ಒಂದೊಂದು ಸರಿ ಬಿದ್ಬಿಟ್ರೆ.
ಹಾ
ಹ್ಮ್ ಹುಷಾರಾಗಿರ್ಬೇಕು ಅದ ಕೊಟ್ಟ ಅದ್ರಲುವೇ.
ಆ
ತ್ತ
ಕೇಳುಸ್ತಲ ಕಟ್ಟ್ರೀ ಸ್ವಲ್ಪ ಜೋರಾಗಿ ಮಾತಾಡ್ರೀ.
ಅದೇ ಬ್ರೋ ನೋಡೋಣ ಮುಂದೆ ಅಂತಂದೆ.
ಮುಂದೆ ನೋಡ್ತಾರೆ ಇದು ಇಲ್ಲಿ ಪಾರ್ಟೈಮ್ ಹೋಗ್ತಿದ್ರಲ್ಲ ಅಲ್ ಬಿಟ್ರ ಏನ್ ಕತೆ.
ಎಲ್ಲಿ ಕಟ್ಟೆಗ.
ಹಾ
ಹಾ ಬಿಟ್ಟನಲ್ಲ ಇನ್ನು ಹೋಗೆ ಇಲ್ಲ.
ಹೋಗಲ್ವೇನ್ ಮತ್ತೆ.
ಹೋಗುವ ಸ ಸುಂಮ್ಯ ಕೂಡ್ ಬಂದಿಲ್ಲ.
ಇನ್ನು ಸಮಯ ಕೂಡ್ ಬಂದಿಲ್ಲ ದಿನುದ್ದು ಅಷ್ಟು ದುಡ್ಡು ಕಡಿಮೆ ಆಗಿಲ್ಲ ಅಂತ ಇದಿರ.
ಕಡಿಮಿ ಆಗಿಲ್ಲ ಅಂತಲ್ಲ ಅಷ್ಟೋಂದು ಕಷ್ಟ ಬಂದಿಲ್ಲ.
ಅಂತ ಕಷ್ಟ.
ಬಂದಿರ್ಲ್ಲ ಇನ್ನು.
ಹಾ ಹೋ ಹೋ ನಡಿತೈತ್ರಿ ನಿಮ್ದ ಹಂಗಾರೆ.
ಹಾ ನಡಿತೀತ್ ನಡತೀತೆ.
ಹೋ.
ನಿನ್ನೆಂಗೆ ಕೇಟ್ಟಿದ್ದ.
ಹಾ
ನಮ್ದು ನಡೀತೈತಪ್ಪ ಸುಮಾರು ಅಷ್ಟೇನ್ ಇಲ್ಲ.
ಮತ್ತ್ ಹೋಗಲ್ಲ ನೀವು.
ಹೋಗ್ತೀನ್ ರೀ ಸರ್ವೇ ಹೋಗ್ ಬೇಕಲ್ಲ.
ಡೈಲಿ ಹೋಗ್ತಿದ್ದೀರಾ.
ಇವಾಗೇನ ಇಲ್ಲ ಸ್ವಲ್ಪ ಹೋಗ್ತಾ ಇದೀನ ಅಷ್ಟೇ.
ಹ್ಮ್ ಹ್ಮ್ ಎಕ್ಸಾಮ್ ಯಾವಾಗ ಬ್ರೋ.
ಎಕ್ಸಾಮ್ ಇಪ್ಪತ್ನಾಲ್ಕಕ್ ಇದೆಯಪ್ಪಾ ಹೋಗ್ಬೇಕು ಅದಕ್ ಕೋಸ್ಕರ ಸ್ವಲ್ಪ ಪ್ರಿಪ್ರೇಷನ್ ಸ್ವಲ್ಪ ಡೌನ್ ಆಗ್ಬಿಟ್ಟಿದೆ ಅಂತ ವೈಟ್
ನೆಕ್ಸ್ಟ್ ಮಂಥ್ ಇಪ್ಪತ್ನಾಕ.
ಹ್ಞ
ಯಾವ್ದು.
ಇದೆ ಸ್ವಲ್ಪ ಪ್ರಿಲಿಮ್ನರಿ ಟೆಸ್ಟ್ ಅಂತ.
ಅದ ಯಾವ ಎಕ್ಸಾಮ್.
ಏ ಇದ್ಯಪ್ಪ ಎಕ್ಸಾಮ್ ಗಳು ಏನ ಎಕ್ಸಾಮ್ಗಳು ಸ್ಟೇಟ್ ಎಕ್ಸಾಮ್ಗಳು ಬೇರೆ ಬರಿಬೇಕು. ಸ್ಟೇಟ್ ಎಕ್ಸಾಮ್ ಬೇರೆ ಖಾಲಿ ಆಗಂಗಿಲ್ಲಲೇ.
ಆಗ್ತಾವ ಆಗ್ತಾವ ಆವಆಕ್ತವ.
ಯಾವಾಗಗ್ತಾವ ಇದಾಯ್ತು ಅದಾಯ್ತು ಇವತ ಮಾಡ್ತೀ ನಾಳಿಗೆ ಮಾಡ್ತೀ ಅಂತ ಮಾಡ್ತಲ ಅವನಪ್ಪ.
ಇವತ್ ಅಬಿ ಕಂಡಿದ್ದ ಆಗ್ಲಿ.
ಅಭೀ ಏನಂದ್ರೀ
ಅಭಿ ಅಭಿ ಇದ್ನಲ್ಲ ಅಭಿ.
ಹಾ
ತಾ ಅಕ್ಟ ಕುಬೇದ್
ಹಾ ಅಕ್ಕಾ ಕುಬೇರಾ
ಹರಟೆ ತಗಿತನಚ್ಚ ವೇರ್ ಅತ್ತತ್ತ
ಪಕ್ಕಾ ಕುಬೇರ ಪಕ್ಕಾ ಅಂತೇಳಿ ಓದಕ್ಕೋನ್ನ
ಹ್ಯಾ
ಯಾವ್ದ್ ಓತ್ತಿರ ಇವಾಗ ಹಂಗಾರೆ.
ನಾವುಡ್ಯಾದ ನೋಡ್ರಿ ಇದ ಲೈನ್ಯಾಗ
ಯಾವ್ದಾದ್ರೂ ಓದ್ತಿರಿ ಅಂತೀರಾ
ಯಾವ ಇರುವ ಯಜನಿ ಬಣ್ಣ್ದ.
ಓದ್ತಿರೋದು ಅಷ್ಟೇ ನಿನ್ನ ಕೆಲ್ಸ ಇವಾಗ.
ಹೌದ ಐದನೇ ತಾರೀಕು ಓದಡಿತು ಟೀಡಿ ಎಷ್ಟ ಎ ಸಿ ಡಿ.
ಐದನೆ ತಾರೀಖು ಒಂದದೀಯಾ.
ಹಾ ಬರಿಬೇಕು ಇಲ್ಲಿ ಇದೆ.
ಹಾಲಟಿಕೀಟ್ ಬಿಟ್ರಲ್ಲಾ
ಬಿಟ್ಟಿಲ್ಲ ಇನ್ನ ಎರಡು ದಿನ ಇದ್ದಂಗ ಬಿಡ್ತಾರ.
ಬಿಡ್ತೀನಿ ಅಂತ ಬಂದಿತಲ್ಲಾ ಗ್ರೂಪಲ್ಲಿ.
ಇಲ್ಲ ಬ್ರೋ ಅಂದ್ರೆ ಅಂದ್ರೆ ಇವಾಗ ನಾಳೆ ನಾಡ್ದ ಇರೋ ಬರ್ತವೆ
ನಾಳೆ ನಡ್ದ ಇದಯಾ
ಇಲ್ಲ ಎರಡನೇ ತಾರೀಕ ಇದ್ರೆ ಐದನೇ ತಾರೀಕು ಇದ್ರೆ ಮೂರನೇ ತಾರೀಕು ಬಿಡ್ತಾರೆ.
ಹೌದಾ ಸರಿ ಸರಿ ಕುಭೆರ್ ಚೆನ್ನಾಗಿ ಬರಿ ಎಕ್ಸಾಮ್ಸ್ ಎಲ್ಲ.
ಹಾ
ಸರಿ ಆಯ್ತು.
ಹೇಳಲ್ಲಾ ಬ್ರೋ.
ಹು. ಟಕ್ ಟಕ್